ಚಿತ್ರ ತಿಿಸ್ಬೇಕ ನಾಳೆ ಡ್ರಾಯಿಂಗ್ ಮಾಡದು
ಹಯ ಹಾ ರ ಮ ಸಾರು
ಎಮ ಸಿ ಆರ್ ರಓೋಗೋಗೇಂದ್ರ
ಹ
ಜ ಹಕ್ಕ ಲ ಸ ಹ್ರೀರಾಮ್ ಊಟ ಮಾಡಾಗತ ಲಾಸ್ಟ್ಗಿದ್ದ ಅಲ್ಲಿ ನೋಡ ಚಿರಾ ನೋಡ
ಅದಿ ಹಂಗಿಗ ಏನಾಗ್ಯದ ಅಬಿ ಎಲ್ಲ
ಹ್ಮ ಅ ಅಭಿನಂದ ಇ ಹತರ ನೋ ನೀರಳಿ ಹ ಇ ಆ ನೀರಳಿ ಹ ಇಲ್ಲ ಲ್ಲತಿ ಕೊತ
ನಲ್ಲ ಚಾಕ ಕೊಡ್ತನ
ಹ
ಯಾಕಲಿಕ್ಕೆದ್ರ ಅದೇ ಅಂತಿನ ಕುಡಿಯಲ್ಲಾದ್ರೂಂ ಯಾವ ಪಡ ಇಲ್ಲಂತ್ರಟದೆ ಯಕ ಹಲೋ
ಟಿಕ್ಕ ಹಾಕಿನಿ ಸರ್
ಅಸೈನ್ಮೆಂಟ್ ಅಂದ್ರ ಪೇಪರ್ನ ಬರದು
ಎಕ್ಸಾಂಬರ್ ಇದು ಹಲೋ ಹಲೋ ಶ್ರೀರಾಮ ನಾಯಣ ಅವರ ಇ ಟೈಮ
ಹಲೋ ಹಲೋ
ಏನು ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಮ ಬತಕ ರ ಹಲೋ ಹ ಹಲೋ
ನ ವೇರ ಹೋಗತ್ತು ನಿನ್ನೆ ಹೋಗಾಗ ನಿನ್ ಏನ್ ಮಾಡ್ತಾಳ ನಡಿ ಕಾಲ ಕಾಲ ತದ್ರ ನಡಿ ಯಕ ಎ ಬ
ಸ್ ಮಾಡ ಲೋ ಬಾಲ್ ಹಲೋ ಇಲ್ಲೋ ಹೋಗ್ಯದ ಮತ್ತೊಂದು ಸುಡ್ತ ಇದಕ್ಕೆ
ಹಲೋ ಬರ್ತಾ ಇಲ್ಲ ಬೈಕ್ ತೋಡ್ತೊಂಬ ಬೈಕ್
ನಡೆಿನಿನ ಹಾ ನತ ನೇವತಾಗ
ಆ
ನ ಹೊತಾ ಬಲೆ
ಯಾವ
ಆ
ಆಾ
ಅರೆೇ ಬಲ ಭೇ
ಅ
ಕಲ್ ಪಸೂಗೆ ಜಯಸ ಹಾ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
ಚಲ್ಲ
ಹೋಗೋಗೋಗೋಗೋಗೋಗ ಬರ್ತೀನೋ ನ ಹಾಗಂಗ ತನುೂ ಲಕ್ಕ ಲಗ ಯ ಸೋಣ ಯ ತೆನುೂ ಜಾರ ಮಲವ ತೆನುೂ ದೂರಿ ಎಲ್ಲಿಗೋ ಅಬ್ಬ
ಇಡ್ಲಿಗೆ
ಏ ಮುಂದು ಹಬರ ಹ ಮುನ್ ನಾಯ ಹ ಆಕ್ಯಾ ಅಲ್ಲೇ ನೋಡ ದಲ್ ನೋಡು ಹ್ಮ
ಪಾಚ ಮಿನಟ ಬ ನೀ ಬತ ಬ ಪ್ರಾಬ್ಲಮಸ್ ಹಾ ಸಲಾಲಿಕುಮ
ಹಲೋ
ಹಲೋ ಹಲೋ ಸಲಾಕ ೈರಿತ್
ಕ ಕೇರಿಯಲಾರಾಿ ನೀ ಬೋಲ್ ಮಂದಿ ಕಲಾರಾಕ್ಕೆ ನೀ ಬೋಲ್ ಪಲ
ೈರಿಯತ
ಮಲಬ್
ವಳಾವಕ
ುುದ ಹಾಫಿ
ಕುದ ಆಫಿಸ ನಾರ ಈ
ಜಾದ ಬಕ್ ಬಕ್ ಮತಕ ಮಂದಿ ಕಲಾರಾಕ್ಕೆ ನೀ ಬೋಲ
ಇಕ ಜವಾಬ ದಕ್ಕೆ ಪತ ಮಂದಿಖಲತಖೈರಿತ
ೇರಿಯತ್ ಮಲ ಅಛಾೆ ಕ ಇ ಮಲ
ಹ್ಮ ಹ್ಮ್ ಹ್ಮ್ ಹಾ ಚ ಹೊಸ ಮಂದಿ ಹಾ ಮಂದಿ ಪಕ್ಕಿ ಹೊಸಲತೇವೆ ಹ ಹರಕ್ಕ ಹರ ಜವಾಬದ
ಹ್ಮ
ಪ ಹೌಲತ್ತೆಲ
ಹ
ಒ ಇಕ ಜವಾಬ ದಕ್ಕೆ ಬತ ಇಲ್ಲ ಹಲ ಹಕುವತ ಇಲ್ಲವಲ್ಲ
ಕಾ ಬೋಲ್ ರೆ ಕುುನ ನೀ ಜರಾ ಸಮ ನೀ
ಆವಾಜ ನೀರಿ
ಹ ಹ
ಒಲ್ಲ ಹೌಲ್ಲತಲ್ಲ
ಅ ಸರಿ ಕ ಬೋಲ್ ರಾ
ಆವಾಜ ಆ ರ ನ
ನಲಿಿ
ಹತಕ ಮಲಬ್ ಬಲ್ಕ ಬತ
ಹಾ ಕುುನ ಬಿ ನೀಿದೆರ ಅ್ಛೆ
ಹ್ಮ್ ಜಂದ
ಹೌಲ ಹೌಲ
ಹ
ಹೌಲಾ ಹೌಲಾ ಬಾರ ಬಾ
ಹಓದು ಹ ಹ ಸಭ ಚಾರ್ ಮಿನಟ
ಚಟ್ಟಾ
ಚಾರ ಮಿನಟ ಹಲ್ಲಿಿ
ಏನ್ೋಯ್ದ ಹಂಗಿ ಚೇಂಜ್ ಬಾ ಬಾ ಬಾ
ಹಾ ಹ
ಇ ಬಾಲ್ ಚೇಂಜ್ ಮಾಡ್ದ ಹಂಗಿನು ಚೇಂಜ್ ಮಾಡತ್ತತಿ ಮನ್ಷಸನನು ಚೇಂಜ್ ಆತಿ ನಾಳೆ
ತಿಿ ಚೇಂಜ್ ಮಾಡ್ತ ಏನು
ಬಾರ ಅಲ್ಲ ಅಬ ಲಂಬೂ
ಬಲ್ ಹಾಸ್ಪಟಲ್
ಚಟ್ಟ ಭ
ತಬು
ಹ ಬಕ್ಕರಿ
ಹಲೋ ಹಲೋ
ಹಲೋ ಸ ಲ
ಕಿಾ ಮೇಳ್ಟು ಅಬ ಸಿ್ಣು ಕಿಿತಮೆೇಳ
ಹದ
ಅದೇ ಸಾ ಅಭಿ ತೀನ್ ಮಿನಟ
ಸಾ ರೂಪಿ ಕಟ್ಕದೆ
ಅೇ ಸ್ಪೀಕರ್ ಕ ಮೋಡಿ ನೀಾಲ ತಸ ತ ಇಕೋ ಅದೇ ಖಾಲಿ ಇೆ ಕೊಚು ಹ್ಮ್ ಹ ರಕ್ ಭೀ
ಹ್ಮ
ಕಾಯ ತು
ಗೇಟ್ ಕನ ಜಾರ ಸಿ
ಅ ವಾ ಆ ಕ ಮ ಯ ದ ಶಂಕರ್ ಕಾಂಗರ್
ಹಗ್ೋದಾರಂದ್ರ
ಅದೇ
ನೀೂ ನೀರ್ ಕುಡಿತಿಯ ಜ್ಯೂಸ್ ಕುಡಿತಯ
ತು ಬಿಯರ ಎಗ್ ರೈಸ್ ತಿಂತಿ ಹ ಗಾಡಿಿ ನ್ ಆಬೇಕ ಹರ್ಟೆಲ್ ಪಾನಿಯ ನೀ ನೆ
ಒ ಕಟ್ಟ ಹಾಕಿರಿ ಕೊಯ್ದು ಹಾಕಮ ಮಲ್ಲ ಎಲ್ಲವ
ಬಂದ ಕೆಳಗೆ ಕುಂತನಾ ಅಲಾವಾ ಹಾ
ಮ
ಡಿಪ್ರೆಶನ್ ಆಲ್
ಮಲ್ಲ
ಮಲ್ಲು ಗೆ ಕೊಡ್ತೀನಿ
ಮಲ್ಲು ಬಂದನ ಲೆ ಕ್ಲಾಸ್ ಅಲ್ಲಿ ಇದ್ದಾಗ ಫೋನ್ ಮಾಡ್ತೀಯ ಇಲ್ಲಿ ಮಲ್ಲ ಬಂದನಾ
ಕ್ಲಸ್
ಅಲ್ಲಿನ್ ಕರಿಯತಿನಿ
ಹಲೋ
ಹ ಹ
ಹಲೋ ಹೆಲೋ
ಮಲ್ಲ ಅಂದ್ರೆ ಗೊತ್ತು ಹನ ಮಲ್ಲವಕ ಮಲ್ಲವಕ ಹಾಲು ಕುಡಿಸು
ಅ ಅಂದರ್ ರಾಕ್ಹು ಕ್ಯಾ ಹಾ ಬೈ ಹೇ ಹೇ ರಾಕು ಹಲೋ
ಸಾ ಅಟೆಂಡೆನ್ಸ್ ಹಕಮ ಬಾ ಇವ ಲೆ ಮೋರಾಮ ಕರಿತನೆನೆಧು ಒಂದ್ ಮಾತ್ ಕರ್ದಿಲ್ಲ ಪೋನ್ ಅಚ್ಚಿ
ಹ
ಏನಾ..
ಏ ರಕೋ
ಹ ಮುಗಿದು ಹೋಗಿದೆ
ಅ ಬೇ
ಬೇಡ ಬೀಡು ಇ ಯಾಕ ಹಚ್ಚಿ ಕಿರಿ ಕೀರಿ ಬಿಡ ಅಣ್ಣ ಅವಂಗ ಲವರ್ ಬಾಯ್ ಅನ ಅವ ನಡತ ನಾವ್ ಅಂದ್ರಂಗ ನೀವ ಅನ್ ಮಾಡ ಹಂಗ ಹಂಗಂತ ರ ರಕ ರಕ ರಕ ರ ಅದ
ಕೈ ದನೆ ಜತಾ ದೂರ ಬ್ಯಾಂಕ್ಗೆ ನ ದಾಾನ ಮಾಾಲೂಮ ಪ್ರೈವೇಟ್ ಬ್ಯಾಂಕಗೆ ಕೈ ಚೀಜತತತಿ ನೀ ಚಲ್
ಎಮ ಆರ್ ತಡ ಅಲ್ಲ ಕೆ್ಯಾಪ್ಟನ್ ಇ ದಾಸ ಮಾಡ
ರ ದದ ಜರ ಸಬರಮೆ ಚೀ ಚೀ ಚೀಸ್ ಹೈ ಪಿಜ್ಜಾ ಹೈ ಸಬ್ ಹೈ ಫಚ್ಫೈಸ್ ಫಸ್ ಚ ಚಲ್ ಚಲ್ ಅ ಕಟ್ಟನ ಹೊರಾ ರ ಕಟ್ ನೈ ಹೊರ
ಹ
ಹ ಕಟ್ತ ಕ ಕ ಅಷ್ಟ ಕ ಪಟಾ
ಹ